ಏನ್ ಮಾಡ್ತಿ?
ಅ ನಾನಾ ಟಿವಿ ನೋಡ್ತಾ ಇದ್ದೆ ಹಾಗೇ ನೀವು?
ನಾನ ಏನ್ ಸುಮ್ನೆ ವಾಕ್ ಮಾಡ್ತಾ ಇದ್ದೆ ಮನೆಲ್ಲಿ ಕೂತು ಬೊರ್ ಆಗ್ತಿತ್ತಾ
ಹ್ಮ್
ಮತ್ತೆ ಸುಮ್ನೆ ಹೊರಗಡೆ ಬಂದೆ ಮನೆ ಬಿಟ್ಟು.
ಹ್ಮ್ ಹೌದು ಮನೆಲಿ ಕೂತ್ಕೊಂಡಿದ್ರೆ ಬೋರ್ ಆಗ್ತಾ ಇರತ್ತೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಹೊರಗಡೆ ಹೋಗ್ ಓಡಾಡ್ ಕೊಂಡ್ ಬಂದ್ರೆ ಮೈಂಡು ಕೂಡ ಫ್ರೆಶ್ ಆಗ್ತಾ ಇರತ್ತೆ.
ಹ್ಮ್ ಚೆನ್ನಾಗಿದ್ದೀರಾ.
ಹ್ಮ್ ನಾನ್ ಚೆನ್ನಾಗಿದ್ದೇನೆ ನೀವ ಚೆನ್ನಾಗಿದ್ದೀರಾ ನಿಮ್ಮ ಮನೆಲೆಲ್ಲಾ ಚೆನ್ನಾಗಿದ್ದಾರಾ?
ಹ್ಮ್ ಎಲ್ರೂ ಚೆನ್ನಾಗಿದ್ದಾರೆ ನಿಮ್ಮ ಮನೆಲಿ?
ಹ ನಮ್ಮ ಮನೆಲೂ ಕೂಡ ಎಲ್ಲ ಚೆನ್ನಾಗಿದ್ದಾರೆ.
ಮತ್ತೆ ಊಟ ಆಯ್ತಾ?
ಹ್ಮ್ ಊಟ ಆಯ್ತು.
ಏನ್ ತಿಂದ್ರಿ ನಂದ್ ಇನ್ನ ಲೇಟು.
ಹ್ಮ್ ನಾನಾ. ಅನ್ನ ಸಾಂಬಾರ್ ತಿಂದೆ ಚಿಕನ್ ಸಾಂಬಾರ್ ಮಾಡಿದ್ರು ನಮ್ ಮನೆಲ್ಲಿ
ನಾನ್ವೆಜ್ ತಿಂತೀರಾ?
ಹ್ಮ್ ನಾನ್ ತಿಂತೀನ್ ನೀವ ತಿನ್ನಲ್ವ
ಇಲ್ಲ ನಾನ್ ವೆಜ್ ಅಷ್ಟೇ ಅಂದ್ರೆ ಎಗ್ ತಿಂತೀನಿ ಬಟ್ ಚಿಕನ್ ಎಲ್ಲ ತಿನ್ನಲ್ಲ.
ಯಾಕೆ ನಿಮ್ ಪಿ ಜಿಯಲ್ಲಿ ಇರೋರೆಲ್ಲ ನಾನ್ ವೆಜ್ ತಿನ್ನಲ್ಲ ಅಲ
ತಿಂತಾರೆ ಇದಾಳೆ ನನ್ ಪಕ್ಕ ಒಬ್ಳ್ ಇದಾಳೆ. ಅವ್ಳು ನಂತರಾನೆ ಅವಳಿಗೂ ತಿನ್ಬೇಕ್ ಅನ್ಸುತ್ತೆ ಹೆಂಗ್ ಗೊತ್ತ ಅವಳು ಏನು ತಿನ್ನಲ್ಲ ಬಟ್ ಅವ್ಳು ಹೇಳದ್ ನೋಡಿ ಎಲ್ಲ ತಿಂತಾಳಿ ಅವಳಿ ಎಲ್ಲಾ ಗೊತ್ತು ಅಂದಂಗೆ ಹೇಳ್ತಾಳೆ ಎಲ್ಲರಿಗೂ
ಹ ನಮ್ ಕಾವ್ಯ ನನ್ಗೆ ಗೊತ್ತಿರಲ್ಲ ಹ್ಮ್ ಎಲ್ಲಾನು ಚಿಕನ್ ನಾನ್ ವೆಜ್ ಇದ ಐತೆ ಅದ ಐತೆ ಅಂತ ಎಲ್ಲಾನು ಹೇಳ್ತಾಳೆ
ಹ್ಮ್ ಎಲ್ಲಾರೂ ಹೊರ್ಗಡೆ ಹೋಗಿ ಬಂದಿರ್ತಾಳೆ ಏನ್ ತಿಂದೆ ಅಂದ್ರೆ ಇ ಬರೀ ನಾನ್ ವೆಜ್
ಬರೀ ನಾನ್ ವೆಜ್ಜೆ ಹೇಳ್ತಾಳೆ ಹ್ಮ್ ಹೌದು ನನ್ಗೆ ಗೊತ್ತಿಲ್ಲ ನಾನ್ ವೆಜ್ ಆಗಿ ನಿನಗೆಲ್ಲಾ ಎಷ್ಟರು ಗೊತ್ತಲ್ಲ ಇದದೆಂಗೆ ನ ರೀಲ್ಸ್ ನೋಡ್ ತೀನಿ ಅಂತ ಹೇಳ್ತಾಳೆ ಅವಾಗ
ಹ್ಮ್ ಕಳ್ಳಿ ಏನ್ ಸೇಮ ತಿಂದೋರಂಗೆ ಮಾಡ್ತಾಳೆ.
ಹ್ಮ್ ಹೌದು ತಿನ್ನಗಿದ್ದಿದ್ದರೆ ಇನ್ನ ಅಷ್ಟೆ ಅವಳಗ ತಿನ್ನಕ್ಕೆ ಆಗ್ತಾ ಇರ್ಲಿಲ್ಲ. ತಿಂದೇನೆನೆ ಇಷ್ಟು ಹೇಳ್ತಾಳೆ.
ಹ್ಮ ನಿಮ್ಮಗ ಅಡಗೆ ಯಲ್ಲಿ ಮಾ.
ಅಡುಗೆ ಎಲ್ಲಾ ಮಾಡಲ್ಲಕ ಬರುತ್ತಾ ಅಷ್ಟೆಲ್ಲ ಬರಲ್ಲ ಈ ನಾರ್ಮಲ್ ಆಗಿ ಮಾಡ್ತಾ ಇರಬೇಕು. ಚಿತ್ರನ್ನ ಪುಳಿಯೋಗರೆ ಇಂಥವು ಮ್ಯಾಗಿ. ಹ್ಮ ಇಂಥವೆಲ್ಲಾ ಮಾಡ್ಕೊತೀನಿ ನಮ್ಮಅಮ್ಮ ಸಮ್ ಟೈಮ್ ಊರಿಗ ಹೋದಾಗೆಲ್ಲ ಬೇಕಾಗುತ್ತೆ ಅಲ್ವಾ. ಆವಾಗ ನಾನು ನನ್ನ. ನಮ್ಮಪ್ಪಾ ಮತ್ತೆ ನಮ್ಮ ಅಣ್ಣ ಮಾತ್ರ ಮನೆಯಲ್ಲಿ ಇರ್ತೀವಿ ಅವಾಗ ಯೂಸ್ ಆಗುತ್ತೆ ಅಂತ ಇಷ್ಟ ಕಲ್ತಿದ್ದೀನಿ.
ಹ
ಆಯಿಂದ ಸಾಂಬಾರ್ಸ ಇವೆಲ್ಲ ಮಾಡಕ್ ಬರಲ್ಲ ಇನ್ನು ಟೊಮ್ಯಾಟೋ ಸಾಂಬಾರ್ ಮತ್ತೆ ರಸಮ ಇ್ನ ಮಾಡ್ತಿನನ ಇವೆರಡು ಸಾಂಬಾರು ಚೆನ್ನಾಗಿ ಮಾಡತೀನಿ
ಅಂದ್ರೆ ಆಲ್ಮೋಸ್ಟ್ ಎಲ್ಲ ಬರುತ್ತೆ ಅಲ್ಲ ಸಾಕ್ ಬಿಡಿ
ಹ ನಮ್ದಲ್ಲಿ ನಾನ್ ವೆಜ್ಜ್ ಜಾಸ್ತಿ ಅಲ್ವಾ ನಾನ್ ವೆಜ್ ಬರಲ್ಲ ನನಗೆ ಹಾ ಹಾ ಬರಲ್ಲ ಕಬಾಬ್ ಒಂದು ಮಾಡ್ತೀನಿ ಮಾಡಿದ್ರೆ ಬಿರಿಯಾನಿ ಓಕೆ ಒಂದ ಒಂದು ಚೂರು ತಿನ್ನಾಗ ಮಾಡ್ತೀನಿ ಬಟ್ ನೀಟ್ ತಗ ಬರಲ್ಲ
ನೀವೇ ಕಲ್ತಿದ್ದ ನಿಮ್ಮಮ್ಮ ಕಲ್ಸಿದಾರ
ಆ ನಮ್ಮಮ್ಮ ಕಲ್ಸಿರೋದು ನಮ್ಮಮ್ಮ ಮಂಗ್ಗಳಾರ ಹತ್ತಿ ಮಾಡಿ ಮಂಗಳಾರತಿ ಮಾಡಿ ಅವಾಗವಾಗ ಕಲ್ಸ್ತಾ ಇರ್ತಾರೆ ಏನು ಕಲ್ತಿಲ್ಲ ಇದಾದ್ರೂ ಕಾಲತಕೋ ಎಮರ್ಜೆನ್ಸಿಗಂದ್ರೆ ಬೇಕಾಗತ್ತೆ ಹ್ಮ್ ಹೌದು ಅಲ್ಲಿ ಓದ್ಬಿಟ್ಟು ಮದ್ವೆಗ ಓದಾದ್ಮೇಲೆ ಎಲ್ಲಾನ ಮಾಡುವಂದ್ರ ಏನ್ ಮಾಡ್ತ ಒಂದೊಂದ್ ಸ್ವಲ್ಪ ಆದ್ರೂ ಕಲ್ತಿದ್ದೆ ಮಾಡ್ಬೋದು ಅಂತ ಹೇಳ್ತಾ ಇರ್ತಾರೆ ನಾನು ಫಸ್ಟ್ ಎಲ್ಲ ಮಾಡ್ತಾ ಇರ್ಲಿಲ್ಲ ಹಂಗ್ ನೋಡಕೋದರೆ ನಮ್ಮ ಅಮ್ಮನಿಗೆ ಕೆಲ್ಸ ಹೋಗಕಿಂತ ಮುಂಚೆ ಎಲ್ಲ ಮಾಡ್ಕೊಡ್ಬಟ್ಟ ಹೋಗ್ಬಿಟ್ಟಿರ್ತಾ ನನಗ ಏನೇನ್ ಕೆಲ್ಸಾನೂ ಇರಲ್ಲ ಮಧ್ಯಾಹ್ನಕ್ಕೂ ಮಾಡಿಕ್ ಬಿಟ್ಟಿರ್ತಾರೆ ಇನ್ ಇವ್ನಿಂಗ್ ಬಂದ್ ಮಾಡ್ ಮಾಡ್ಕೊಂತಾರೆ ಮುದ್ದೆಮತ್ತೆ ಏನಾದ್ರು ಸಾಂಬಾರ್ ನಾನ್ ಅಷ್ಟ ತ ತಿನ್ ಬಿಟ್ಟಿತತಿ ಅದಕ್ಕೆ ನನನೆ ನ ಎಲ್ಲಿ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ವಲ್ಲ ಮಾಡಿ ಮಾಡ ಮಾಡೇ ಇಲ್ಲ ನಮ್ಮಮ್ಮನೆ ಮಾಡಿ ಮಾಡಿದ್ದೀರ
ಮುದ್ದೆ ಜಾಸ್ತಿ ಅನ್ಸುತ್ತಲ್ಲಾ ನಿಮ್ ಕಡೆ
ಆ ನಮ್ ಕಡೆ ಮುದ್ದೆ ಜಾಸ್ತಿ ಇವೆನ್ ನಂಗ್ ಮುದ್ದೆ ತುಂಬಾ ಅಂದ್ರೆ ಮುದ್ದೆ ತುಂಬಾ ಇಷ್ಟ ಸಮ ಮುುದ್ದ ಇಲ್ಲ ಅಂದ್ರೆ ಏನೋ ಊಟ ತಿಂದಿರೋ ಫೀಲೇ ಇರಲ್ಲ ಒಂದ್ ಟೈಮ್ ಆದ್ರೂ ತಿಂದಿಲ್ಲ ಅಂದ್ರೆ ಹ್ಮ್ ನಮ್ ಕಡೆ ಅದು ಕೂಡ ಬೆಳೆಯ ಜಾಸ್ತಿ ಈ ರಾಗಿ ಮತ್ತೆ ಅಹ ಭತ್ತ ಅಕ್ಕಿ ಇರುತ್ತಲ್ಲ ಅದು ಅದೆಲ್ಲಾ ಜಾಸ್ತಿ ಬೆಳಿತಾರೆ
ಓಕೆ
ಅಂದ್ರೆ ಆಹ ನಮ್ದು ಊರ ಐತೆ ಬಟ್ ನಾನು ಊರಲ್ಲೆಲ್ಲಾ ಜಾಸ್ತಿ ಹೋಗಿಲ್ಲ ಯಾವತ್ತನು
ಹಾ
ಒಂದ್ ವರ್ಷಕ್ ಒಂದ್ಸಲಾನು ಹೋಗಿರೋದು ಹೆಚ್ಚೆ ಅನ್ಸತ್ತೆ ಬಟ್ ಬೆಂಗಳೂರ್ ಅಲ್ಲೆ ಫುಲ್ ಇರೋದು ಅಪ್ಪ ಅಮ್ಮ ಇದ್ದಾರೆ ಅವ್ರು ಹೋಗ್ತಾರೆ ಊರಿಗೆ ಬಟ್ ನಾನು ನಮ್ಮ ಅಣ್ಣ ಇಬ್ರೂನು ಹೋಗಲ್ಲ ಯಾವಾಗಾದ್ರೂ ಊರಲ್ಲಿ ಹಬ್ಬ ಮಾಡಿದ್ರೆ ಆತರ ಮಾತ್ರ
ನೀವೆಲ್ಲಾ ಇಲ್ಲೇ ಇದ್ರೆ ಮತ್ ಆ ಮನೇಲಿ ಯಾರು ಇರ್ತಾರೆ
ಅಲ್ಲಿ ನಮ್ಮ ಅಜ್ಜಿ ಇದ್ದಾರೆ ಆ ನಮ್ಮ್ ಅಪ್ಪ ಅವರ ಅಮ್ಮ ಇದ ಇದಾರಲ್ಲ ಅವ್ರು ನಮ್ ಜೊತೆನೆೇ ಇರೋದು ನಮ್ಮ ಅಂದ್ರೆ ನಮ್ಮ್ ಪಪ್ಪಂಗ ಅವ್ರ ಅಣ್ಣ ಇದ್ದಾರೆ ಅವ್ರ ಜೊತೆ ಹೋಗಿಲ್ಲ ಅವ್ರು
ಹಾ
ಆಗಿಂದಾನೇ ನಮ್ಮ್ ಪಪ್ಪಾನೇ ನೋಡ್ಕೊಂತಾ ಇದ್ದಾರೆ ಅವ್ರು ನಮ್ ಜೊತೆನೆ ಇದಾರೆ ಆ ಊರಲ್ಲಿ ಇರ ಮನೇೆಯಲ್ಲಿ ನಮ್ಮ್ ಅಜ್ಜಿ ಇದಾರೆ ಅದೇ ನಮ್ಮ ಹ ಒಬ್ಬರ ಇರ್ತಾರೆ ಪಕ್ಕದಲ್ಲೇ ನಮ್ ದೊಡ್ಡಪ್ಪನೂ ಇದ್ದಾರೆ ಅಲ್ವಾ ರಿಲೇಟ್ ರಿಲೇಟಿವ್ಸ್ ಎಲ್ಲ ಇದ್ದಾರೆ ಬಟ್ ಅವ್ರು ನೋಡ್ ಹೊಂದ್ಕೊಳಲ್ಲ ಇವ್ರು ನಮ್ ಜೊತೆೇನೆ ಇದ್ದಾರೆ ಅವ್ರು ದೊಡ್ಡ ಮಗ ಜೊತೆ ಮಾತಾಡಲ್ಲ
ಓಕೆ
ಹಾಗಾಗಿ ನಮ್ಮ್ ಜೊತೆೇನಿದೆ ನಮ್ಮ ಪಪ್ಪಾ ಹೋಗಿ ನೋಡ್ಕೊಂಡ್ ಬರ್ತಾ ಇರ್ತಾರೆ ಅಟ್ ಲೀಸ್ಟ್ ಒಂದ್ ತಿಂಗಳು ಒಂದ್ ನಾಲ್ಕ ಐದು ಸಲ ಆದ್ರೂ ಹೋಗ್ ಬರ್ತಾ ಇರ್ತಾರೆ ಏನ್ ಬೇಕು ಮನೆಗೆಲ್ಲಾ ತಂದ್ ಕೊಟ್ಬಿಟ್ಟು ಹಾಸ್ಪಿಟಲ್ಗೆ ಏನಾದ್ರು ತೋರ್ಸದಿದ್ರೆ ತೋರ್ಸ್ಬಿಟ್ಟು ಹಾ ಟ್ಯಾಬ್ಲೆಟ್ಸ್ ಏನಾದ್ರು ಬೇಕು ಬೇಕಂದ್ರೆ ತಕೊಟ್ಬ ಬಿಟ್ಟು ಬರ್ತಾ ಇರ್ತಾರೆ ಅವ್ರು ಹೋಗತ ಇರ್ತಾರ ಕಂಪಲ್ಸರಿ ಹಾಗಗ ನಾವು ಮಾತ್ರ ಹೋಗಲ್ಲ ಅಷ್ಟೇ
ಓ ಅದ್ ಮೊದ್ಲಿಂದನ ಒಬ್ಬ್ರೇ ಇದ್ದ್ ರೂಡಿ ಇದೆ ಅನ್ಸತಲ್ಲಾ ಅವ್ರಿಗೆ
ಹ ಅವವಾಗಿಂದನೂ ರೂಢಿ ಇದೆ ಮತ್ತೆ ಅ ಅಂದ್ರೆ ಈ ಅಜ್ಜಿಗೆ ಐದ್ ಜನ ಹೆಣ್ಮಕ್ಳ ಮಕ್ಕಳ ಮತ್ತೆ ಇಬ್ರು ಗಂಡ ಮಕ್ಕಳು ಅಲ್ವಾ ಅವ್ರದು ಮಗಳ್ದ ಮಕ್ಳ ಅಂದ್ರೆ ಮೊಮ್ಮಕ್ಳು ಇರ್ತಾರಲ್ವಾ ಅವರು ಅಲ್ಲೇ ಇದ್ದಾರೆ ಅವರೆಲ್ಲಾ ನಮ್ಮ್ ಅಜ್ಜಿಗೆ ಚೆನ್ನಾಗೆ ಅವಾಗಿಂದ ಚೆನ್ನಾಗ್ ನೋಡ್ ಕೊಂಡಿರಲ್ಲ ನಮ್ಮಜ್ಜಿ ಅವರು ಅವಾಗವಾಗ ಬಂದು ನೋಡ್ಕೊಂಡು ಹೋಗೋದು
ಹಾ
ಎಲ್ಲ ಇದು ಮಾಡ್ತಾರೆ ಹಂಗೂ ಪಕ್ಕದಲ್ಲೇ ನಮ್ಮದು ಒಂದೇ ಮನೆ ಬಟ್ ಮಧ್ಯ ಗೋಡೆ ಬಂದಿದೆ ಅಷ್ಟೆ ಈಗ ಕೇಳ್ಸತ್ತೆ ಒಂದ್ ಮನೇಲಿ ಮತ್ತ ಡಿದ್ರೆ ಇನ್ನೊಂದ್ ಮನೆಗೆ ಹಾಗಾಗಿ ನಮ ದೊಡ್ಡಪ್ಪ
ತರಾನೆ ಎಲ್ಲ
ಹ ಅದ್ ಅಂದೇೆ ದೊಡ್ಡದು ಹಂಚು ಬರುತ್ತಲ್ಲಾ
ಹಾ
ಹ ಆ ತರ ಮನೆ ಅಂದ್ರೆ ನಾವ್ ಇಲ್ಲಿದ್ದೀವಿ ಅಲ್ ಮನೆ ಕಟ್ಸಸ್ಬಿಟ್ಟು ಏನ್ ಮಾಡೋದು ಅದಕ್ಕೇನೆ ನಮ್ಮ ಪಪ್ಪ ಮಮ್ಮಾಗ ಎಲ್ಲಿ ಇರಕ್ ಇಷ್ಟ ಇಲ್ಲ ಹಂಗ ನೋಡಕ್ ಹೋದ್ರ ಅಂದ್ರೆ ನಂದು ನಮ್ಮ ಅಣ್ಣದು ಮದುವೆ ಮಾಡ್ಬಿಟ್ಟು ಅವ್ರಗ್ ಊಗ್ ಹೋಗ್ ಸೆಟೆಲ್ ಆಗಕ್ಕೆ ಇಷ್ಟ ಇದೆ
ಅಂದ್ರೆ ಯಾವ್ದ ಹಳೆ ಕಾಲದ್ದಂದ್ರೆ ಅವ್ರಿಗೆ ಅಂದ್ರೆ ಈ್ ಸಿಟಿ ಜೆ ಜೀವ್ನ ನೋಡಿರಲ್ಲ ಅಷ್ಟೋರಿಗೆ ಹಳ್ಳಿ ಲೈಫ ಚೆನ್ನಾಗ್ ಅನ್ಸಿರುತ್ತೆ ಇಲ್ಲಿ ಬಂದು ಏನು ಇರಲ್ಲ ಹಾ
ಅಂದ್ರೆ ಅಪ್ಪ ಅಮ್ಮ ಅವಾಗಿಂದನೂ ಇಲ್ಲೇ ಇರೋದು ಬೆಂಗಳೂರಲ್ಲಿ ಬಟ್ ಕೆಲಸ ಮಾಡ್ಕೊಂಡು ಒಂದ್ ಇಪ್ಪತ್ತೈದು ಮೂವತ್ ವರ್ಷದಿಂದ ಇಲ್ಲೇ ಇದ್ದಾರೆ
ಹ ಅಂದ್ರೆ ಅದು ಇಲ್ಲಿ ಬಂದು ಏನು ಕೆಲ್ಸ ಇರಲ್ಲ ಸುಮ್ನೆ ಮನೆ ಆಯ್ತು ಕೆಲ್ಸ ಆಯ್ತು ಅಂತ ಬೋರ್ ಹೊಡಿಯುತ್ತೆ ಅವ್ರಿಗೂ
ಹಾ, ಹೌದು ಹಂಗ ನಡಕೋದ್ರೆ ಏನ್ ಗೊತ್ತಾ ಇವಾಗ ಬೆಂಗಳೂರಲ್ಲಿ ಗಾರ್ಮೆಂಟ್ಸ್ ಹೋಗಿ ದುಡಿಯದ್ ಕಷ್ಟಾನೆ ಇದೆ ಅದ್ರ ಬದಲು ಊರಲ್ಲಿ ಒಂದ್ ಐದ್ ಹಸು ಇಟ್ಕೊಂಡ್ರೆ ಸಾಕು ಜೀವನ ಆಗ್ಬಿಡುತ್ತೆ.
ಹ್ಮ್, ಹಿಂಗೂ ಟೈಮ್ ಪಾಸ್ ಆದ ಆಗತ್ತೆ ಅವ್ರಿಗೂ ಒಂಥರ ಮನ್ಸಿಗೆ ಏನೋ ಸಮಾಧಾನ ಇ ತ್ತ ಇಲ್ಲ ಒಂಥರ ಕೆಲ್ಸ ಮಾಡ್ತಾ ಹೋದ್ರೆ ಪ್ರೆಷರು ಇದೆ ಜಾಸ್ತಿ
ಆ, ಹೌದು ಇಲ್ಲಿನಮ್ಮಮ್ಮ ಗಾರ್ಮೆಂಟ್ಸ್ ಹೋಗ್ತಾರಲ್ವಾ ತುಂಬಾ ಕಷ್ಟ ಟಾರ್ಚರ್ ಮತ್ತೆ ಇಷ್ಟ ಇ ಸ್ಟ ಅವರ್ಗೆ ಇಷ್ಟ ಪೀಸ್ ಎಲ್ಲಾ ಕೊಡ್ಬೇಕಂತ ಇದಿಯಂತೆ ಅದಕ್ಕೆೇನೆ ಅವರು ಇವಾಗ ನಾವು ಮನೆ ಕಡ್ಬೇಕಂತ ಇದ್ವಿ ಮನೆಯಲ್ಲಿ ಅದನ ಕಟ್ಟ ಆದ್ರೆ ಅಪ್ಪ -ಅಮ್ಮ ನಮ್ದು ಇಬ್ಬರದು ಮದ್ವೆಮಾಡಿ ನಂದು ಅಣ್ಣಂದು ಊರಿಗೆ ಹೋಗ್ಬಿಡ್ತಾರೆ. ಅಲ್ಲೋದ್ರೆ ಹಸು ಮತ್ತೆ ನಮ್ದು ರೇಷ್ಮೆ ರೇಷ್ಮೆ ಗೊತ್ತಾ ಕೇಳಿದೀರಾ ನೀವು
ಹಾ, ಕೇಳಿದೆ
ಆ ರೇಷ್ಮೆ ಹುಳ ಹಾಅದನ್ನ ಮಾಡ್ತಾರ ಅಷ್ಟೆ,
ನೀವ ಅದು ನಿಮ್ ಕಡೆ ರೇಷ್ಮೆ ಜಾಸ್ತಿನಾ
ಹಾ, ಹೌದು ನಮ್ ಕಡೆ ಅದೇ ಮೇನ್ ಜಾಸ್ತಿ
ಅದು ಹುಳ ಏನ ಇರುತ್ತಲ್ಲಾ ನಾನ್ ನೋಡಿದೀನಿ ಬಟ್ ಬೆಳದಿದ್ದೆ ಎಲ್ ನೋಡಿಲ್ಲಾ ಲೈವ್ವಾಗಿ. ಟಿವಿಲೆಲ್ಲಾ ನೋಡಿದೆ ಹಿಂಗೆಈ ತರ
ಹಾ, ಹುಳ ಇರುತ್ತೆ ಅದ್ರಿಂದಾನೇ ಕಾಸ್ಟ್ ಜಾಸ್ತಿ ಕೊಡದ್ ನಮ್ಗೆ ದುಡ್ ಜಾಸ್ತಿ
ಅದು ಭಯ ಆಗಲ್ವ ಹಿಡಿಯಕ್ಕೆ ಅದ ಏನ್ ಮಾಡಲ್ವಾ
ಅಜ್ಜಿ ಹಂಗ ಮಾಡಕೋದ್ರೆ ನಮ್ಮ ಅಮ್ಮಂಗೆ ತುಂಬಾ ಭಯ ಅದ್ ಹೆಂಗ ಮಾಡ್ತ ರ ಏನ್ ಕತೆನೋ ಗೊತ್ತಿಲ್ಲ ಮುಂದಕ್ಕೆ ನಮ್ಮ ಅಮ್ಮ ಹುಳು ಅಂದ್ರೆ ಓಡ್ ಹೋಗ್ತಾರೆ. ಹಾ, ಬಟ್ ಎ ಮಾಡಲ್ಲ ನನ್ಗ ಅದೆ ಆಕ್ಚುಲಿ ಎತ್ಕೊಂಡೆಲ್ಲ ನನ್ ನಮ್ ದೊಡ್ಡಪ್ಪ ಅವ್ರು ಇದ್ದಾರಲ್ಲಾ ಅವರೆಲ್ಲ ಇಡ್ತಾರೆ. ಅವರೆೆಲ್ಲಾ ಇದೇ ಮಾಡೋದು ಅವಾಗ ನಾನ ಎಲ್ಲಾ ಎತ್ಕೊಂಡಿರ್ತೀನಲ್ಲಾ ನನ್ಗ ಏನ್ ಅನ್ಸಲ್ಲ ಅದ್ ಕಚ್ಚತ್ ಈ ಥರ ಏನ ಇರಲ್ಲ ಅದ್ರ ಪಾಟ್ಗೆ ಅದು ಸೊಪ್ಪಾಗಿಬಿಟ್ರೆ ತಿನ್ಕೊಂಡಿರುತ್ತೆ.
ಅದೊಂತರ ಕಚ್ಚಗುಳಿ ಆದಂಗ ಅನ್ಸುತ್ತೆ. ಅನ್ಸುತ್ತಲ್ಲ ಮೇ ಬಿ ಹೈಲ್ ಹ್ಮ
ಟ್ ಅದ್ರಲ್ಲಿ ಕೂಡ ಚೆನ್ನಾಗಿ ದುಡ ದೆ ಬಟ್ ಒ ಲೈಕ್ ಸೀಸನ್ ಇದ್ದಂಗೆ. ಒಂದೊಂದಸಲ ಎಲ್ಲ ತುಂಬಾ ಹ್ಮ ಪ್ರೈಸ್ ಎಲ್ಲಾ ಕಡಿಮೆ ಆಗ್ಬಿಡುತ್ತೆ. ಒಂದೊಂದ್ಸಲ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ ಆ ತರನು ಇದೆ. ಅದ್ರಲ್ಲೂ ಟೈಪ್ಸ್ ಐತೆ ಅವೆಲ್ಲ ಗೊತ್ತಿಲ್ಲ ಆದ್ರೆ
ಹಾ, ಹಾ ಇವಾಗ ಹೋಗಿಲ್ವಾ ನೀವು ಸದ್ಯಕ್ಕೆ ಊರ್ ಕಡೆ
ಇಲ್ಲ ಅಂದ್ರೆ ನಮ್ಮ ಅಮ್ಮ ಅವ್ರ ಅಮ್ಮ ಮನೆಗ್ ಹೋಗಿದರು. ನಮ್ಮ ಅಪ್ಪ ಆಊರಿಗೆ ಹೋಗಿಲ್ಲ ಊರಲ್ಲಿ ಹಬ್ಬ ಇತ್ತು ಅಂತ ತ್ತಾ ನಮ್ಮಮ್ಮ ಅವ್ರಮ್ಮ ಬಾಬಾ ಅಂತ ಹೇಳ್ತಾ ಇದ್ರು.
ಹಾ
ಅಲ್ಲಿ ಹೋಗ್ ಬಂದ ಅಷ್ಟೆ
ನೀವೆಲ್ಲು ಹೋಗಿಲ್ವಾ ಹೊರ್ಗಡೆ ಸುತ್ತಾಡಕ್ಕೆ ಟ್ರಿಪ್ ಅಂತ
ಎಲ್ಲೂ ಹೋಗಿಲ್ಲ. ಹೋಗ್ಬೇಕಂತ ಆಸೆ ಫಸ್ಟ್ ಮಂತ್ರಾಲಯ ಹೋಗ್ಬೇಕಂತ ತುಂಬಾ ಆಸೆ ನನ್ಗೆ. ಬೇರೆದ್ ನೆಕ್ಸ್ಟ್ ನೋಡ್ಕೊಳ್ಳೋಣ ಅಂತ. ಹ ಆಕ್ಚುಲಿ ಹಂಗ ಅನ್ಕೊಂಡ್ ಬಿಡಬಾರ್ದು ನನ್ಗೆ ತುಂಬಾ ವರ್ಷದಿಂದ ಇವನ್ ಟೂ ಇಯರ್ಸ್ ಇಂದನೇ ಸಕ್ಕತ ಟ್ರೈ ಮಾಡ್ತಾ ಇದ್ದೀನಿ. ನಾನ್ ಹೋಗ್ತೀನಿ ಅಂದಾಗ ನಮ್ಮ್ ಮನೇಲಿ ರೆಡಿ ಇರಲ್ಲ ನಮ್ಮ ಅಮ್ಮಾನೂ ಬರ್ತೀನಿ ಅಂತಾರೆ. ಇವ ಆಗ ಆ ಟೈಮಿಗೆ ಏನಾದ್ರು ಒಂದ್ ಬಂದ್ಬಿಟ್ಟಿರುತ್ತೆ. ಇಲ್ಲಂದ್ರೆ ಊರಲ್ಲಿ ಯಾರಿಗಾದ್ರೂ ಸರಿಗಿರಲ್ಲ ನಮ್ಮ ಅಜ್ಜಿಗೆ ಯಾರಾದ್ರು ಹುಷಾರೀರಲ್ಲ. ಅವ್ರು ಎಲ್ಲಾರೂ ಹೋಗ್ಬೇಕಾಗಿರತ್ತೆಇಲ್ಲಾ ಅಂದ್ರೆ ಗಾರ್ಮೆಂಟ್ಸ್ ಅಲ್ಲಿ ರಜಾ ಕೊಡಲ್ಲ ಈ ತರ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಈ ಕಾವ್ಯ ಅವರೆಲ್ಲಾ ಇದ್ದಾರಲ್ಲ ಹು ಇವ್ರನ್ನೆಲ್ಲಾ ಕರೀತ ಇದ್ದೀನಿ ಅಂದ್ರೆ ಈ ಟೈಮ್ ಅಲ್ಲಿ ತುಂಬಾ ಬಿಸ್ಲು ಇತ್ತಲ್ವಾ.
ಹಾ ಹೌದು
ಬೇಡ ಅಂತ ಹೇಳಿ ಬಿಟ್ಟು ನಿಲ್ಸಿದ್ದಾರೆ ಮೇ ಬಿ ಸ್ವಲ್ಪ ಬಿಸಿಲೆಲ್ಲ ಕಡಿಮೆ ಆದರೆ ಹೋಗಿ ಬರೋಣ ಅಂತ ಅನ್ಕೊಂಡಿದ್ದೀವಿ.
ಹ ಆ ಕಡೆ ಜಾಸ್ತಿನೇ ಬಿಡಿ ಮಂತ್ರಾಲಯ ಸೈಡ್ ಬಿಸಲು ಜಾಸ್ತಿ ಸ್ವಲ್ಪ
ವ ಅಲ್ಲಿ ನಾನು ಒನ್ ಟೈಮ್ ಹೋಗಿದ್ದೀನಿ ಅಷ್ಟೇ ಅದು ಒಂದು ತ್ರೀ ಇಯರ್ಸ್ ಬ್ಯಾಕ್ ಅನ್ಸುತ್ತೆ ಹೋಗಿದ್ದಿದ್ದು ಮೂರು ವರ್ಷದಿಂದೆ.
ಅಂದ್ರೆ ಇ ಈ ಟೈಮಿಂಗ್ ಮತ್ತೆ ರಶ್ ಜಾಸ್ತಿ ಇರುತ್ತೆ ಅಲ್ಲಿ.
ಹ್ಮ ಹೌದಾ ಯಾಕ ಈ ಟೈಮ್ ಅಲ್ಲಿ ತುಂಬಾ ರಶ್ ಇರುತ್ತೆ ಅಂದ್ರೆ ಇವಾಗ ಎಲ್ಲಾರ್ಗು ರಜಾ ಅಂತಾನ.
ಹ ಅಂದ್ರೆ ವೀಕೆಂಡ್ ಅಂತ ಅದು ಫಿಕ್ಸ್. ಇದು ಇರುತ್ತೆ ನಾವು ಮೊನ್ನೆ ಅರುಣಾಚಲ ಹೋಗಿದ್ವಿ ಫುಲ್ ಜನ ನಮಗ್ ದರ್ಶನ ಮಾಡಕ ಆಗ್ದೆ ಮಿಡದಲ್ಲೇ ಬಂದ್ಬಿಟ್ವಿ ನಾವು.
ಹೌದಾ ಅಂದ್ರೆ ನಿಮಗ್ ಹತ್ರ ಅರುಣಾಚಲಮ ಅಲ್ಲಿ ಇಲ್ಲಿಂದ ನಿಮ್ಮ್ ಊರಿಂದ
ಅತ್ ಊರಿಂದ ಹೋಗಿರ್ಲಿಲ್ಲ ನಾನು ಅಲ್ಲೇ ಪಿ ಜಿಯಿಂದಾನೇ ಫ್ರೆಂಡ್ಸ್ ಜೊತೆ ಹೋಗಿದ್ದೆ.
ಹಾ ಓಕೆ
ಫುಲ್ ಜನ ಅಲ್ಲಂತು ಕಾಲಿಡಕ್ಕೂ ಇರುವಾಗಲ್ಲ ಅಷ್ಟು ಜನ ಇರುತ್ತೆ.
ಹ್ಮ ಅವ್ಳು ನನ್ನ ಫ್ರೆಂಡು ಕೂಡ ಹೋಗ್ಬೇಕಂತ ಅನ್ಕೊಂಡು ಆಗೇ ಇಲ್ಲ ಆಮೇಲೆ ನೆಕ್ಸ್ಟ್ ಯಾವಾಗಾದ್ರು ಹೋಗೋಣ ಅನ್ಕೊಂಡು ಸುಮ್ನಾದ್ಲು.
ಸರಿ ತಗೊಳ್ಳಿ ಮತ್ತೆ ಮಾಡೋಣ.
ಹಾ ಸರಿ ಆಯಿತು ಇನ್ಯಾವಾಗಾದರೂ ಮಾಡ್ತೀನಿ ಬ ಬಾಯ್
ಸರ್ ಬಾಯ್
ಹ್ಮ್ ಬಾಯ್